ಹ ಇದ್ ಹೇಳಿ ಬೈ
ಏನ್ ಆರಾಮ್ ಬೈ ಏನ್ ಬೈ ಎರಡು ಜಲ್ದಿ ಫೋನ್ ಎತಿದ್ದೀರಲ್ಲ ಇವತ. ನೆನ್ಸಲಾಗಿರಿ ನೀವೆಲ್ಲಾ ನಮಗೆ ಎಲ್ಲಾ ಮರ್ತ್ ಬಿಟ್ರ ಅನಸ್ತೇ ನಮಗೆ.
ಬೈ ನೆನ್ಸದ ಮನಸ್ದ ನೆನ್ಸ್ಬೇಕತ್ತ್ ಬೈ.
ಹಾ ಹೌದು ಹೌದಪ್ಪಾ ಎಲ್ಲ ಇಲ್ಲ ಕರೆಕ್ಟ್ ಅದ ಅಂದ್ರೆ ನೀವು ನಮಗ್ ನೆನ್ಸ ದು ದು ಬಹಳ ದಿನ ಆಯ್ ನೆನ್ಸಲಾಗೈತಿ ನಾವು ಹಚ್ಬೇಕಂತ ಮಾಡಿದ್ದೆವು ಇವತ್ತು ಒಂದ್ ಸ್ವಲ್ಪ ಟೈಮ್ ಸಿಕ್ತಲ್ಲಾ.
ಹ
ಹಾ ಅದ್ರ ಸಲುವಾಗಿ ಇವಾಗ್ ಫೋನ್ ಕಾಲ್ ಮಾಡಿದೆೆ ನಿಮಗೆ.
ಮತ್
ಮತ್ ಏನ ಹ ನಾಷ್ಟ ಪೆಷ್ಟ ಎಲ್ಲಾ ಆಯ್ತಪ್ಪಾ ನಿಂದು.
ನಮ್ ಬೈ
ಹಾ ಹಾ ಎಲ್ಲಿ ಹೊಲ್ಕೂ ಗಿದ್ರೆನಾ. ಹಾ ಹೌದಾ ಹೊಲ್ ಹೊಲ್ಕ ಇವಾಗ ಯಾಕೋ ಹೊಂಟಿರಲ್ಲ.
ಬಿಜ ಊರ್ ಬೇಕ್ ಬೈ
ಬೀಜ ನೀವೆ ಊರ್ ಹೌದಾ ನೀವೇ ಊರ್ತಿರ ಏನ್ ಊರಾಗ ಆಳ್
ಹಾಳ್ ಬಂದಿದ್ದ್ವಿ
ಹ ಹಾ ಅಂದ್ರೆ ನೀವು ಬರೀ ಬೀಜಾಕ್ ಅವ್ರಾಗ ಊರತ್ತ ಹೇಳಾಕ್ ಮತ್ - ಮತ್ತ ನೀರ ಕುಡ್ರಸಲಾಕ ಕುಡಿಲಕ್ಕ ಕೊಡ್ಲಾಕ. ಅಂದ್ರ ಅದಕ್ ಹೋಗಿರ ಹೊಂಟೆರ ಅಂದಂಗ ಆಯ್ತ್ ನಿ ಮೂಲಕ ಹ ಹಾ ಹ್ಮ್ ಹ್ಮೂ ಮತ್ತೆನ್ ಬೈ ಮತ್ ತೆ ಮಾಗ್ರು ಇದೆ ಅಂತಲ್ಲ.
ಈಗ ಮಳೆ ಆಗಿದೆ ಇನ್ನು ಮೇಲೆ ಸ್ಟಾರ್ಟ್ ಆಗುತ್ತೆ.
ಹೌ ಹೌದು ಇನ್ ಮ್ಯಾಗ ಗೊಬ್ಬ್ರ ಬೀಜ ಇವೆಲ್ಲ ಹೋಯ್ತಾರೆ ಇವಾಗ ಇನ್ ನೀವು ಎಲ್ಲಿಂದ್ ತರ್ತೀರಪ್ಪ ಬೀಜಾವು.
ಶಾಪುರೋ ಆ ಹಾ ನಾವು ಒಂದು ಆಗ್ರೋ ಮಾಡ್ಬೇಕಂ ತ್ ಮಾಡವಿ ಊರಲ್ಲಿ.
ಹ್ಮ್ ಅದಕ್ಕ ಬೀಜ ಅದು ಹೆಂಗ ರೇಟ್ ಹೆಂಗ ಇರ್ತವೆ ಇಲ್ಲಿ ಹೆಂಗ್ ಕೊಡ್ಬೇಕಂತ ಒಂದ್ ಸ್ವಲ್ಪ ಐ ಐಡಿಯಾ ಇದ್ದೆ ನಮ್ಗೆ ಹೇಳ್ಬೋದಲ್ಲ.
ರೇಟನ್ ಬೈ ಅವೆಲ್ಲ ಲೈಸೆನ್ಸ್ ಇರ ಬೇಕು ಮಾದ್ಲು.
ಲೈಸೆನ್ಸ್ ಇರ್ಬೇಕಾ
ಹಾ
ಹ ಹಾ ಅಂದ್ರೆ ನಾವು ಬೇರೆಯದವ್ರ ಲೈಸೆನ್ಸ್ ತಗೊಂಡು ಹಾಕ್ಬೋದಲ್ಲ
ಆಗ್ಬೋದು ಅವ್ರಿಗೆ ಇಟ್ಟಿಟ್ಟತ್ ಅಮೌಂಟ್ ಕೊಡಬೇಕಂತಲ್ಲ ಸಗೆ
ಹೌದೌದು ನಿಮ್ದ ಏನ ಲೈಸೆನ್ಸ್ ಇದೆಯಾ
ನಮ್ದು ಲಷ್ಟ ಜತ ಇದೆ
ಯಾರ್ ನಿಮ್ಮ ಅಪ್ಪರ್ದ ನಿಮ್ಮ ಬಾಬಾರದಾ
ಸ
ಹ ಹಾ ಮತ್ತೆ ಕೇಳ್ದಪ್ಪ ಸುಮ್ನೆ ಹಂಗೆ ಒಂದು್ ಇದ್ರ ಮೇ ಹಾಕ್ಲಕ್ ಬರಲ್ವಾ
ಬರ್ತದೆ ಬೇ ಎಸ್ಗ್ರೆ ಬಿ ಎಸ್ ಆಗ್ರಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ
ಹಾ ಹಾ
ಈಗ ಯಾರಾನ ಆಂಟಿ ಆ
ಈಗ ನಮ್ಗೆ ಮಾಡಕ್
ಹ ಬರುತ್ತದೆ ಈಗ ಯಾರಾದ್ರೂ ಹ್ಯಾಂಡಿಕ್ಯಾಪ್ಟ ಇದ್ದಾರೆ ಅವರು ಈ ಜರ ಜಲ್ದಿ ಸಿಗಬಹುದು
ಹಾ ಹಾ ಹಾ ಹೌದಾ
ಡಿಪ್ಲೊಮಾ ಅಗ್ರಿ ಮೇಲೆ ಬರುತ್ತದೆ ಇದೆ
ಹ್ಮ್ ಎಷ್ಟು ವರ್ಷ ಇರುತ್ತೆ ಇದು
ಮೂರು ವರ್ಷಕ್ಕೆೋರ್ಸ್ ಇರುತ್ತೆ
ಅಂದ್ರೆ ನಾವು ಕಾಲೇಜ್ಗನ್ ಹೋಗ್ಬೇಕಾ ಎಕ್ಸಾಮ್ ಏನ್ ಇರುತ್ತಲ್ಲಾ ಇರುತ್ತೆ ಅದಕ್ಕೆ
ಹ ಅದು ಬಿ ಇರುತ್ತೆ ಇಲ್ಲಂದ ಫೋರ್ಟಿ ಏಟ್ ವೀಕ್ಸ್ ಅಂತೇಳಿ ಇದು ಕೊಡುತ್ತೆ ಟ್ರೈನಿಂಗ್ ಕೊಡುತ್ತಾರೆ
ಹಾ ಹಾ ಹಾ ಹಾ
ಬಳ್ಳಾರಿಯಲ್ಲಿ ಕೊಡುತ್ತಾರೆ ಅದಕ್ಕೆ ನಾವು ಜಾಯಿನ್ ಮಾಡಿದರೆ ಅವರು ಕೊಡುತ್ತಾರೆ
ಅಂದ್ರೆ ನೀ ಎಕ್ಸಾಮ್ ಬರದ್ೂ ಬೇಡ ಏನ್ೂ ಬೇಡ
ಹಾ ಕೊಡಸ್ತಾರೆ ಅವರು ಇಷ್ಟೇನ ಕೇಳಿದ್ದು ಮುಂದೆ ಹಂಗಿದ್ದೇವೆ
ಅಂದ್ರೆ ಪ್ರಸೂತ್ ಸರ್ ನಿಮ್ಗೆ ಮುಂದೆಿಂದ ಗೊತ್ತಿಲ್ಲ ಹಾ ಹಾ ಹಾ ಹಾ ಮತ್ತೇನಪ್ಪಾ ಸಮಾಚಾರ ದಿಿನ ಏನ್ ಮಾಡ್ತಾ ಇದೀ ಊರಲ್ಲಿ
ಏಲ್ಲ ಕಟ್ಟಿ ಕಪ್ನ ಸೇರಿದ್ವಿ ನಾವು
ಹಾ ಕಟ್ಟಿ ಕಂಪ್ನಿ ಕಟ್ಟಿ ಕಂಪ್ನಿ ಸೇರಿದ್ದೀ ಹ ಹಾ ಕಟ್ಟೆ ಕಂಪನಿ ಸೇರಿದೀರ ಅಂದಂಗ ಆಯ್ತು
ಹಾ
ಹಾ ಹಾ ಅಂದ್ರೆ ನೀವು ಶಾಪುರ್ಗೆ ಯಾವಾಗ ಬರ್ತೀರಪ್ಪಾ
ಶಾಪುರ್ಕ ಬರಬೇಕು ಈಗ ಬಸ್ ಬಸ್ ಮಾಡಸ್ಬೇಕು
ಬಸ್ ಬಸ್ ಮಾಡ್ಲಕ್ಕ ನಿಮ್ದು ರೆಸಿಪ್ಟ್ ಬೇಕಲ್ಲ ಕಂಪ್ಲೀಟ್ ಆಗಿದೆಯಲ್ಲ
ಅದೆ ಅಡ್ಮಿಷನ್ ಮಾಡತೇವೆ ಮ ಎಲ್ಲ ಯಾವ್ದನ
ಡಿ ಎಲ್ ಆ
ಇಟ್ ಎಲ್ಲ ಏನ ನೋಡಬೇಕು ಯಾವ್ದು ಮಾಡ್ಬೇಕಂತ
ಹ ಹಾ ಹಾ ಹ ಅಲ್ಲೇ ಈಗ ಮತ್ತೆ ಮತ್ತ ನೀವು್ ಡಿಗ್ರಿನೇ ಮಾಡ್ಬೇಕಲ್ಲ
ಹಾ
ಈ ನಿಮ್ದು ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿಲ್ವಲ್ಲಾ.
ಇನ್ನ ಕಂಪ್ಲೀಟ್ ಆಗಿಲ್ಲ.
ಮತ್ತ ಅದು ಕಂಪ್ಲೀಟ್ ಹೇಗೆ ಮಾಡ್ತೀರಿ ನೀವು ಡಿಗ್ರಿ.
ಡಿಪ್ಲೊಮ ಮೇಲೆ ಆಗುತ್ತೆ.
ಡಿಪ್ಲೊಮ ಮತ್ತ ಆರ್ಟ್ಸ್ ಡಿಗ್ರಿ ಮಾಡ್ತೀರಾ.
ನಿನ್ನೆ ಊರಿವಿ ಇಕಡಿ ನಮ್ಮೊಲ ಇಟ್ಟು . ಏನ ಎಡ್ಪ ಆಕ್ತಾ ಹತಿರ್ಬೋದು.
ಏನು ಸೌಂಡ್ ಹಂಗ ಎಲ್ಲಾ ಮಾತಾಡ್ಬಡದಪ್ಪಾ.
ಮಾತಾಡ್ಬಾರದು.
ಹಾ ಅಲ್ಲಿ ಯಾರ ಇದ್ದಾರಪ್ಪ ಸೌಂಡ್ ಬೇರೆದವ್ರ ಕೇಳಿಸತಾ ಇದೆ ನಮಗೆ.
ಈಗ ಇಲ್ಲ ಹೋದರು.
ಈಗ ಶ್ಯಾಪುರಲ್ಲಿ ಬಿ ಬಿ ಎಡ್ ಕಾಲೇಜ್ ಯಾವುದು
ಬಿ ಎಡ್ ಯಾವದು ಅನಪ್ಪಾ ಅಷ್ಟ್ ನಮ್ಮ್ ಐಡಿಯಾನು ಇಲ್ಲ ಗುಲ್ಬರ್ಗಾ ಇದೆ.
ಸಿದ್ದೇಶ್ವರ ಎಲ್ಲಿ ಬರುತ್ತೆ.
ಸಿದ್ಧೇಶ್ವರಾ ಇಲ್ಲಿ ಇದ್ರ ಬಲ್ಲಿ ಬಸ್ಸ್ಟ್ಯಾಂಡ್ ಬಲ್ಲಿ ಬರುತ್ತೆ ಅಂತೆ.
ಸಿದ್ದೇಶ್ವರ
ಹಾ ಹಳೆ ಬಸ್ ಒಳಗ್ ಬರ್ತಿರ್ಬೇಕ
ಹಾ ಕಾಲೇಜ್ ಸ್ಟಾರ್ಟ್ ಆಗಿದೆ ನಿಮ್ದು.
ಹ್ಮ್ ಕಾಲೇಜ್ ಒಂದನೆ ತಾರೀಕ್ ನಿಂದ ಸ್ಟಾರ್ಟ್ ಅದೆ ಅಂತ ಮೆಸೇಜ್ ಮಾಡಿದ್ ನಮ್ಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿಯವಲ್ದಯ ನಮ್ಗ ಯಾಕಂದ ಕಂಪಲ್ಸರಿ ಅಟೆಂಡ್ ಕ್ಲಾಸ್ ಅಂತ ಹಾಕ್ಯಾರ ಅವರು.
ಹಾ
ಏನ್ ಮಾಡ್ಬೇಕು ಏನ ಇಲ್ಲ ಹಾಸ್ಪಿಟಲ್ಕ್ ಹೋಗ್ಬೇಕು ಏನ್ ಆ ಕಡೆ ಹೋಗ್ಬೇಕು
ಹಾ
ಮಾಡ್ಬೇಕು ಈಗ ಮುಂದೆ ಇದು ಕಂಪ್ಲೀಟ್ ಆದ್ಮೇಲೆ ಡಿ ಫಾರ್ಮಸಿ ಮಾಡ್ಬೇಕ
ಡಿ ಫಾರ್ಮ ಈಗ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದಾರೆ ಅಲ್ಲ.
ಹಾ ಬಿಡು ಈ ವರ್ಷ ಏನೋ ಬಿಟ್ಟಿದ್ದಾರೆ ಅಂತಪ್ ಪ್ಪಾ ನಮ್ಗ್ ಕಂಪ್ಲೀಟ್ ಆಗಿಲ್ವಲ್ಲ ನೀವ್ ಹಾಕ್ಬೋದು ಹಾಕ್ರಿ ಮತ್ತ.
ನಮದು ಬಿಟ್ಟಿಲ್ಲ ಡಿ ಎಂ ಎಲ್ ಟಿ ಅವರು
ಏ ಡಿ ಎಚ್ ಐನ್ ಬಿಟ್ಟಾರಪಾ ಬಿಟ್ಟಾರಂತಪ್ಪಾ.
ಡಿ ಎಚ್ ಐ ಬಿಟ್ಟಿಲ್ಲ ಎಲ್ಲ ಚೆಕ್ ಮಾಡಿದೀವಿ.
ಹೌದಾ ಇಲ್ಲಿ ನಾವು ಇದ್ರಲ್ಲಿ ಮೊಬೈಲ್ ನಲ್ಲಿ ನಾವು ಒಂದ್ ಎರಡ್ ರೀಲ್ಸ್ ನೋಡಿದೆೆವು ಬಿಟ್ಟಿದ್ದಾರೆ ಅಂತ ಹೇಳಿದ್ದಿರು.
ಗೌರ್ಮೆಂಟ್ ಜಾಬ್ ಅಲ್ಲ ಅದು
ಅಂದ್ರ ಕಾಟಾಕ್ಟ್ ಬೇಸ್
ಹಾ ಕಾಂಟಾಕ್ಟ್ ಬೇಸ್ ಇದು ಡಿ ಎಂ ಎಲ್ ಟಿ ಬಿಟ್ಟಿದ್ದಾರೆ ಗೌರ್ಮೆಂಟ್ .
ಹೌದಾ ನೀವು ನೋಡೋಣ ಮಾಡ್ಬೇಕ್ ಕಂತ ಮಾಡ್ರಿ ಮತ್ತ ಎಲ್ಲರೆ ಕಾಂಟಾಕ್ಟ್ ಬೇಸ್ ಮೇಲ್ ನೋಡ್ಬೇಕ ಅವನು.
ಸದ್ಯದ ಪರಿಸ್ಥಿತಿ
ಸುಮ್ನೆ ಅಲ್ಲೇ ಅಲ್ಲೇ ಎಲ್ಲಿರ ಸನೆ ಇದ್ದಲ್ಲಿ ನೋಡಿ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ರೆ ಅವ್ರು ಮಾಡಿ ಕೊಡ್ತಾರೆ ನಿಮ್ಗೆಲ್ಲ.
ಹಾ
ನೋಡ್ ಏನ್ ಮಾಡ್ತಿಯಪ್ಪಾ ಎಲ್ಲಾ ಈಗ ನೋಡೇ ಎಲ್ಲಾ. ಮನುಷ್ಯಂಗೆ ವ್ಯಾಲ್ಯೂ ಇರ್ಬೇಕಂದ್ರೆ ಎಲ್ಲಾ ಕೆಲ್ಸ ಮಾಡ್ಕೊಂತಿರ್ಬೇಕ್ ಏನ್ರ ವರ್ಕ್ ಮಾಡ್ಬೇಕು.
ಹಾ ಇಲ್ಲಾಂದ್ರ ಅವಂಬಲ್ಲಿ ಬಹಳಷ್ಟು ಹಣ ಇರಬೇಕು.
ಕೇಳೇ ಮನುಷ್ಯನ ಬಲ್ಲಿ ಒಂದು ಕೆಲ್ಸದ ಮೇಲೆ ಜವಾಬ್ದಾರಿ ಅಂತಂದ್ರೆ. ಮುಂದೆ ಅವ ಬೇಕಾದಷ್ಟು ಬೆಳಿಬೋದಲ್ಲ. ಹಾ.
ಈಗ ಮತ್ತೆ ನೀವು ಪಿ ಯೂ ಸಿ ಮೇಲೆ ಹಾಕ್ಬೋದಲ್ಲ.
ಪಿ ಯೂ ಸಿ ಮ್ಯಾಗ್ ಏನ.
ಗೌರ್ಮೆಂಟ್ ಜಾಬ್ ಬ ಬಾಳ ಇದೆ ಅರಣ್ಯ ಇಲಾಖಾದಾಗ ಅದ ಆರ್ ಆರ್ಬಿದಾಗ ಅದ.
ಅದಪಾ ನಮ್ಗೆ ಅದಕ್ಕೆನೋ ಹೈಟ್ ಕೇಳ್ತಿರ್ಬೇಕಲ್ಲ.
ಫಾರೆಸ್ಟದ
ಹೌದಾ ನಾವೆಲ್ಲಾ ಅದು ನಮ್ಮ ಮಾರ್ಕ್ಸ್ ಕಾರ್ಡು ಇನ್ನ ಬಾಳ ದೂರ್ನಲ್ಲಿದೆ ಅದು ಹೇ ಹೇಗೆ ತಕ್ಕೊ ಹೋಬೇಕಂತ ತಿಳಿವಲ್ದ ಆನ್ಲೈನ್ದಾಗ.
ಆನ್ಲೈನ್ದ ಮಾರ್ಕ್ಸ್ ಕಾರ್ಡು. ಸಿ ಬಿ ಸಿ ಅತ್ತೇಳೆ ಒಂದು ಇದು ರೂಪೇ ಯಾಪು.
ಹಾ ಹಾ ಹಾ.
ಅದ್ರಲ್ಲಿ ಹೋಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅತ್ ಹೇಳಿ ಕೊಡ್ತಾರೆ ಅವ್ರ್ ಸರ್ಚ್ ಮಾಡದ್ಮೇಲೆ. ಅವ್ರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಡುತ್ತಾರೆ.
ಹೌದಾ ಇಲ್ಲಿ ಜೇವರ್ಗಿಯಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ತೆಗೆದು ಕೊಡ್ತಾರಂತ ಐಡಿಯಾ ಇದೆ.
ಐಡಿಯಾ ಅದೇನಿಲ್ಲ ನಮ್ ಫೋನಲ್ಲೇ ತಕ್ಕೊಬಹುದು ನಾವು.
ಹೌದಾ.
ಹಾ ಅದಕ್ಕೆ ರೆಜಿಸ್ ನಂಬರ್ ಹಾಲ್ ಟಿಕೆಟ್ ನಂಬರ್. ಅದು ನಿಮಗೆ ಮೆಸೇಜ್ ಮಾಡುತ್ತೇನೆ ಇದರಲ್ಲಿ ಏನು ಗೊತ್ತಾಗಲ್ವಾ ಈ ಕಾರ್
ಹೌದಾ.
ಹ ಹಾ.
ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಅದು ಅಂದ್ರ. ರಿಜಿಸ್ಟರ್ ನಂಬರ್ ಇದೆ.
ಹಾ ರಿಜಿಸ್ಟರ್ ನಂಬರ್ ಇದ್ದ ಬರುತ್ತೆ. ನಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಇತ್ತು
ಹಾ ಹಾ ಹಾ ಹಾ.
ಈಗ ಡುಪ್ಲಿಕೇಟ್ ಡಾಕ್ಯುಮೆಂಟ್ಸಲ್ಲಿ ಹಂಗಾಗಿ ಅವರು ಇಷ್ಟು ದಿನ ಅಂತೇಳ ಡುಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಂತೇಳಿ ಇದು ಮಾಡಿ ಕೊಡ್
ಹೌದಾ ಅದೇ ಸಲುವಾಗಿ ನಾವು ಒಂದ್ಸಲ ನಮ್ಗ್ ಒಂದ್ಸಲ ತೆಗೆದು ಕೊಟ್ಟಿದೀರಂದ್ರೆ ನಮಗ್ ಐಡಿಯಾ ಒಂದ್ ಸ್ವಲ್ಪ ಬರುತ್ತೆ ಅಲ್ಲ.
ತೆಗೆದು ಕೊಡೋಣ ಅದರಲ್ಲೇನಿದೆ.
ಹೌದು. ಮತ್ತೇನಪ್ಪಾ ಸಮಾಚಾರ ನಮ್ಗೆ ಯಾವಾಗ ತೆಗೆದು ಕೊಡ್ತೀರಿ ಇದು.
ಈಗ ತೆಗೆದುಕೊಡೋಣ ಅದರ ಬಗ್ಗೆ ಮೆಸೇಜ್ ಕೊಡುತ್ತೇನೆ
ಹಾ ಹಾ
ಅದನ್ನು ಕ್ಲಿಯರ್ ಮಾಡಿಕೊಳ್ಳಿ
ಸರಿ ಸರಿ ಆಯ್ತಪ್ಪಾ ನಮ್ಗೆ ಇಲ್ಲಿ ಆಯ್ತೋ ಇನ್ನೊ ಒಂದ್ಸಲ ಫೋನ್ ಹಚ್ಚ ಏನ್ ಮಾಡಕತ್ತೀರ ಅಂತ ಅದು ನಮ್ಗೆ ವಿಡಿಯೋ ಸೆಂಡ್ ಮಾಡಿ ಒಂದ ಸ್ವಲ್ಪ ಸರಿ ಸರಿ ಓಕೆ ಇಡ್ಲಿ ಇಡ್ಲೀ ಹಾ ಹಾ ಹೌದಾ
ಹ ಸರಿ ಓಕೆ